ಆ ಕೋತ ಅಲೋ ಎ ಸಂತ ರಾಜಾ ಕರ್ಗ ಹಾ ರಾಜ ಕ ಹಲೋ ರಾಜಗಡ
ಹಲೋ
ಅ ಕಡೆ ಹಳಗಕೋ ಇ ಕಡೆ ಬಾ ಹೊರಬಾ ಹೊತ್ತತ ಹ ಕೆಲು ಕೆತ ನೀ ಕೆೇಳಸಲ್ಲಗ ನಿಿಂದ ಅವಜೆ
ಹಾ ಕಳ್ ಹಲೋ
ಹ್ಮ್ ಅ ಕಡೆ ಮ್ಯಾಾಗ್ ಹೋಗ್ತರ ಮ್ಯಾಗ್ ಚಲತ
ಹ್ಮ್ ಹ್ಮ್ ಹ್ಮ್ ಮತ್ತ ಆರಾಮ್ದ್ರ ಅಲ್ರರಿ
ಹ್ಮ್ ಆರಾಮೇ ಆರಾಮ
ಹ್ಮ್ ಅದ ಮಲೆ ನೋಡ್ರಿ ಹ್ಮ್
ಹ್ಮ್ ಒಂಬಿತ್ತು ನಂಬಾ
ಹ್ಮ್ ಹಳಗೆಯ
ಹ್ಮ
ಯಾರ ದೌಡಗೆ
ಶೇಂಗ ಹಳಗೆ
ಯಾರ್ದು
ಶೇಂಂಗಾ ಹಳಗೆ ಶೇಂಗ ಹಳಗೆಿ
ಹ್ಮ್ ಹ್ಮ್್ಮ ಶ ಸಂಖದ ಹೋಳಗೆ
ಹ್ಮ್
ಹ್ಮ್ ಹ್ಮ್ ಹ್ಮ್ ಮಾತ್ರ ಹ್ಮ್
ಭಾರಿ ವಷ ಅಂಗೋಳಿಗೆ
ಹ್ಮ್್ಮ
ಹ್ಮ್
ಹ್ಮ
ಚನ್ ಕಡಿ ಕನ್ ಕಡಿಗ ಫೇಮಸ್ ಪೂರ
ಹ್ಮ್
ಬ ಏನ್ ಮಾಡ್ತಾರ ಹೇಳಿ ಶಂಗಗಳೋಳಗೆ
ಹ್ಮ್ ಹೆಂಗ ಮಾಡ್ತಾರ
ಪೆಹೆಲಿ ಹಿಂಡ್ ತರ್ತಾರ
ಹಾ
ಹಿಟ್ಟು ತಂಬಿ ಕಲಿಸುತ್ತಾರೆ
ಹಾ ಕಲಸ್ತಾರೆ
ಹ ಶೇಂಗ ಇರತನೋಡ
ಹ
ಅದ್ರಲೆ ಸಜ್ಜಕ್ ಮಾಡ್ತಾರ ಸಜಕ್ ಮಾಡಿ ಗ್ಯಾಸ್ ಹಚ್ಚುತ್ತಾರೆ
ಹ್ಮ್ ಗ್ಯಾಸ್ ಮೇದಲೆ ಎಲ್ಲಾ ಕಡೆ ಹಚ್ಚಕಳ
ಹ್ಮ್ ಹ್ಮ ಗ್ಯಾಸ್ ಬಂದ್ ಮಾಡ್ತರಿ ಅಲಿ ಬ ಮಾಡ್ತರಿ
ದು ಗ್ಯಾಸ್ ನೀ ಒಳ್ಳಿಯನ ಇಲ್ಲಾ ಗ್ಯಾಾಸ
ಹ್ಮ್ ಒಲಲ್ಲ ಅದು
ಹ್ಮ್ ಯಡೋ ಗ್ಯಾಸ್ ಸಿಲಿಂಡರು ಇಕಡೆ ಕೆರೆಂಟ್ ಹೋಲಿ
ಹ್ಮ್ ಅದ್ ಹಾಕ್ಚ್ಚಿವ ಅದ ಹಿಟ್ಟಿರ್ತೊಳ ಹಿಟ್ಟ ಕಲಸ ಇರ್ತಾರಲ್ಲ
ಹ್ಮ್
ಅದು ಹಿಟ್ಟಿಂಗ್ ತಳ್ಳ ಹಾಕ್ಬೇಕು
ಏನೇ ಹೇಳ ಹೊಳ್ಳಿ ಮೇ ನಿಮ್ ನಿಮ್ ಕಡೆ ಹೆಂಗ ಮಾಡ್ತಾರ ಹೊಳ್ಳಿ ಮೇನು
ಹ ಒಲಿಮ ಭರಿ ಮಾಡ್ತಾರ ಒಲಿಮ ಆದಪ್ಲ ಅಲ್ಬಿ ಆಗಲ್ಲ
ಹೋಲಿ ಮೇಲೆ ಟೆಸ್ಟ್ ಬೇರೆ
ಹ್ಮ್ ಈ ಗ್ಯಾಸ್ ಮೇಲೆ ನೋಡು
ಹ್ಮ್ ಯಾಕಾಗಿದ್ವಿ ಅಲ್ಲ ದಲ್ಲಿ ಬರ್ತೇವು ನ ಪರ
ಆಿು ಆ ಹಿಟ್ಟ ಹ್ಮ ಸಾಫ ಮಾಡಿ ಅದ್ರಾಗ ಸಜ್ಜಕ್ ಹಾಕ್ತಾರ ಸಜ್ಜಕ ಹಾಕಿ ಮತ್ತತ್ ಹಿಂಗ ತೀಡ್ತಾರ ಹಿಂಗ್ ಬೆಳ್ಳುಣಗಿಲಿಂತ
ಹ್ಮ್ ಬೆಳಣ
ತಿಡಿ ಅದ ಏನ್ಕರಿ ಹಂಚಿನ ಮೇಲೆ ಹಾಕ್ತಾರ ಹಂಚಿಿನೆ ಹಾಕಿ ಅದು ಕಯ ಚಮಚಾ ತಗೋಬೇಕು
ಹ್ಮ್ ಹೌ ಚಮಚ ಹಾ
ಮ್ಯಘ ತೊಳ ಮ್ಯಘಾ ತೊಳ ಮಾಡ್ಬೇಕು ಹೌ ಜರ ಕಾಯವ ಕು ಕೈದನಾಗ ಎಲ್ಲದರ ಹಿಂಗ ಚಲೋ ಬೈತಾವ
ಹಾ ಹಾ
ಬೇದ್ಮ್ಯಾಗ ಅವಾಗ ತೆಗಿಬೇಕು
ಬಾಬ ಹಾಂಗ ತೆಗೆಗಬೇಕು
ಚಿಂಗ ಹಿ ತಿನ್ಬೇಕು ಆಮೇಾಗ
ತುಪ್ಪ ಹಾಕೊಂಡ್ಿಡ್ತಿಯಾ ಎಣ್ಣೆ ಹಾಕೊಂಡ್ಿಡ್ತಿಯಾ ವನ ಗ್ಯಾಸ್ ಲೇಟ್ರನ ಆ ಗ್ಯಾಸ್ ಲೀಟರ್ ನೋಡಿ ಬಡ್ಲೆ ತುಪ್ಪ ಹಾಕೊಂಡ್ ನೋಡಿ
ತುಪ್ಪ ಹಾಕೊಂಡ್ ಮಂದ ತಿಂದಿದ
ಹ ಹಾ ಹಾ
ಉರುಚಿಯತತ್ತುೋ
ಅಬ ಹಾ
ಹ್ಮ
ಮತ್ತ
ಮತ್ತ ಏನ್ ನೋಡುದು ನಿಮ್ದ
ಆ
ಇನ ಮನ್ ಪಾರ್ಟಿ ಮಾಡ್ರತ್ತ
ಏನಾಯ್ತು
ಪಾರ್ಟಿ ಮಾಡಂಡ್ರಂತ ನೀ ಮಾಾನ
ನಾ ಯಾವ ಪಾಠ
ಚಿಕನ್ ಅದು ಏನೋ ಖಂಡ ಅದು ಕೊಯ್ದರು ಅಂತ
ನ ನಮ್ಗೆ ಗೊತ್ತಲ್ ಆ ಅದು ಹಾ ವಸ್ತಿ ನಿಲ್ಲದಗಲ್ಲ ಅದು
ಹ್ಮ್
ಹ್ಮ್ ಹೊಸ್ತಿನ ಎಲ್ಲಾ ಇದಾಗ ಚಿ ಚಿಕನ್ ಮಾಡಿದ್ರ
ಹ್ಮ್ ಹ್ಮ್
ಸ್ ಮಾತ್ರ ಕಂಡಪಟ್ಟಂದ ನಮ್ ದೋಸ್ತ್ ಇದು ಪ್ರಜ್ವಲ್ ಗುಂಡ ಇದು ಪ್ರಜ್ವಲ್ ಅಂತ ಇದ್ರರು
ಹ್ಮ
ಅವರು ತಂದಿದ್ರು ಪೀಸ್ ಅವ್ರ ಅವರು ಕೋಟಾರಲ್ಲಿ ಕೋಟ ಕೋಟ ಅಂದ್ರ ಎಲ್ಲಾ ಹುಡುಗರು ಎಲ್ಲಾ ಹುಡುಗರು ಒಂದೊಂದ್ಸತಿ ಹಾಕೊಟ್ರೆ ಸ್ವಲ್ಪ ಇದು ಯತ್ ತೋರಿಸತಾರೆ ಈ ಎಡಡ್ ಆಪ್ಸನ್ ಬರ್ತಾರ ಪೀಸ್ ತಂದಿರು ಕಂಡಪಟ್ಟಿ ಪೀಸ್ ಮತ್ತೆ ಹತ್ರ ಭಾರ ಕರ್ಣ
ಹ್ಮ್ ಹಂಗ ಏನೋ ಮ್ಯಾಗಿನ್ ತಗೋಲ್ ಹಾಕಿರಂತ
ಯಾರ್ು ಹೇಳುದ ನಾಯಿ ತೊಗೋಲ್ಲದು ಕಳಿ ತೊಗೊಳ್ಳೆ
ಕೋಳಿದ್ ಅಂದ್ರ ಮ್ಯಾಗಿನ್ ತಗೋಲಂದ ಮ್ಯಾಗಿನ್ಂದು
ಹ್ಮ್ ಅದೇ ಮ ಈಗನ್ ತಗೋಲ್ಲಾ
ಹ್ಮ್
ಅದ ತೊಗೋಲತಿನ್ ಮಕ್ಲೇ ಮಗಂದು ತೊಗೋಲ್ತನ್ ಸ್ವಲ್ಪ್ ಶಕ್ತಿ ಬರುತ್ತ ತೊಗಲಾ ಲವಾರಾ
ಅದ್ ತಗೋಲ್ಲ್ಇವರ್ ತಂದ್ರ ಮನ್ಷ್ ಬೆಳ್ಳಗ್ ಆತದ ಮನ್ಷನ್ ಶಕ್ತಿ ಬಹಳ
ಹ್ಮ್ ಜವಾರಿ ಇಲ್ಲಿ ಹೊರ್ತನ್ಬೇಕಕ್ ನೋಡು ಜವಾರಿ ಕೋಳಿದು ಹ್ಮ್ ಬಾರಿ ಅ ಅವು ಮತ್ತ ಇದು ಕಿಡ್ನಿ ಇದು ಕಿಡ್ನಿ ಇರ್ತಾವ ನೋಡು
ಹ್ಮ್
ನವು ಒಂದ ತಿನ್ವಕು ಮತ್ತ ಇವೆಲ್ಲಾ ಪೀಸ್ ಕೇಕ್ ಪೀಸ್ ಇರ್ತ ನೋಡು ಮ್ಯಾಗಿನ್ ಕಂಡ್ಏನ್ ಉಪಯೋಗಿಲು
ಹ ಏನ್ಪ ಅವ ಒಳಗಿಂದ ಬ ಅದು ದೇಹ ಒಳಗಿಂದ ತಿನ್ಬೇಕು
ಹಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಇವೇ ನೋಡ ಚಲೋಂದ ಹ
ತಿಂದನು
ಹ್ಮ್ ಕುರಿತ ನೋ ಮಟನ್ ಹತ್ರ ಕಂಡ ನ
ಹ್ಮ್
ಏನ ಚ ಚಿಕನ್ ಕಂಡಪಟ್ಟಿ ಕಮ್ಮಿ ಯಾಕಂದ್ರ ಚಿಕನ್ ಹ ಅಟ್ಟೇನ ಇಲ್ಲ ಹ್ಮ ಚಿಕನ್ ಹ ಹ್ಮ್
ಏಟಕ ಜಾಸ್ತಿ
ಹ್ಮ್ ನೀಟಪ್ಪ ಅದು ಮಟನ್ ಮಾತ್ರ ಭಾರನ
ಮಟನ್ ಏನಾಗರ ಪಾಡಿ
ಹ್ಮ್ ಮತ್ ನೀವು ಇದು ಹತ್ ನಂಬರ್ ಇತ್ ನಂಬರ್ ತತ್ರನು
ಹ್ಮ್
ಹತ ಪ ಹ ಹತ್ ನಂಬರ್ ಅಂದ್ರೆ ಹೆಮ್ಯಾ ಹಾಕ್ಳ
ಹಏ ಹತ್ನಂಬರ್ ಅಂದ್ರ ಹಾಕ್ಲ
ಹ ಕೊಡ ಮತ್ತೆ ಎಮ್ ಇ ಎಮ್ ಇ ಬರ್ಲಾನ
ನಿಮ್ಮಿ ಅಂತ ಅದ್ರಾಗ ಅದಕ್ಕ ಏನೋ ಅಂತಾರಪ್ಪಾ ಬೇರೆ ಹೆಸರು ಅಂತಾರ
ಹ್ಮ
ಹ್ಮ್.
ಬಿಡು ಮತ್ತೆಏನ್ ತಿಂದ್ರಿ ತೋಟ
ತೊಟ್ಟಕ್ಕೆ ಅದೇ ಕುರಿಗ ಕಡೆದರುಣ ವಸ್ತುಕ ಹ್ಮೆ ಹಟಿದ್ದು
ತು
ನಾಳಗೆ ನಮ್ಮ ದಸ್ತರ್
ಹಾ ಹ್ಮ ಏನ್ ಫಂಕ್ಷನ್
ಅದ ಅರಪ್ಪಾ ರಿಟೈರ್ಡ್ ಆಗ್ಯಾರ ರಿಟೈರ್ಡ್ ಆಗ್ಯಾರ ಅಂದ್ರ ಅರವತ್ ವರ್ಷ ಆದ್ಮೇಗ ಮುಕ್ತಿದಿಲ್ಲ ಅವ್ರ ಕೆಲ್ಸ ಮಾಡೋದು
ಹಾ ಹಾ ಹಾ ಮುಗುದದ ಹಾ
ಕ ಮೂರ್ ಕುರಿಕ್ ಹತಾರ ಮೂರ್ ಕುರವಿ ಒಂದಕ್ ಹನ್ನರಡ್ ಸಾವಿರ ರೂಪಾಯಿ ಕೊಡ್ತಂದಾರ
ಬಬ್ಬ ಬಾಂದ್ರ ಚವಾರೆ ಪುರ
ವಾ
ಹಾ ಹಾ
ಹೆಯಾಂಗಂತಿ ಸಾಂಬಾರ್ ಗಿಂಬಾರ್ ಹಾಕೊದಿಲ್ಲ ಬರೆ ಪೀಸ ತಿನ್ನದು
ಹ ಪಾಪ ಹಾ
ಒಂದ ಎಪ್ಪತ್ತ ಎಂಬತ್ ಜನ ಇದ್ರು ಮೂರ್ ಕುುರಿ ಶೇಂಗಾ ಹುಳಗಿ ರೊಟ್ಟಿ
ಒಬಾಮ
ಹ್ಮ ಬಾರ
ಹ್ಮ್
ಹ್ಮ್ ಇಲ್ಲಿ ಅವ ದೇವ ದೇವು ಅಂತ ಗೊತ್ತ ನಿಂಗ
ಹ್ಮ್ ಗೊತ್ತಂದ್ದೀ
ಅಡಕ್ಕೆ ಮಾಡಾಮ
ಹ್ಮ್ ಅಡಿಗೆ ಮಾಡ್ತಾನ ಇತ್ತುನೋರನು
ಪ್ರತಿ ಪೈಸಾ
ಚಲ್ಲಿ ನೆತ್ತಮ ಆಪತ್ರರ
ಹ್ಮ್ ನಿ ಚಪಾತಿ ಏನ್ಕರಲ್ಲಾ ಹಿಂಗ ಇದ್ರ ಮ ಹಾಕತಾನ ಗ್ಯಾಸ್ ಇಂದೇ ಹಾಕ್ತಾನ ಫುರ್ತುತ ಹಾರಸಕ್ಕೆ ತರಿಮ ಹಕುಮ ರತ
ಹಾ ಕರೆ ಮತ್ತೆ ಡೂಮಿಶ ಅಮರಾವತಿತ್ತಾನ
ಅವನ್ ಹಟ್ಟಿಮ ಇದು ಮಾಡ್ತಾರ
ಹ್ಮ್ ಹ್ಮ್ ಹ್ಮ್ ಆಯ್ತ ಆ್ತತ್ ಮತ್ತ
ಮ ಹೇಳ್ಬೇಕು ನಿಮಗೆ
ನಿಮ್ ಕಡೆ ಹಾ ಚೋಳ ಸಿಗತನು
ಹಾ
ಹಾವ್ ಚೋಳ ಬಾಳತ್ಲ ನಿಮ
ಗ ಹ ಬ ಸರ್ತ
ಹಾ ಶೇರ್ತಪ್ಪ ನೀವು ನೀವ್ ಶೇರ್ಸಕ ನಿಂತರ್ತ ಬಿಡ ಗೊತ್ತ
ಎಡಿ ಇದು ಮಳ ಹಚ್ಚರು ಸರ್ಮಧಾನ
ಹ್ಮ್ ಶ್ರಮದ
ಅದು ಹಾವೇ ನೋದ್ತಿತ್ತುಲ್ಲಿ
ಹಾ ಹಾ ಹಾ ಗ
ಹ್ಮ್ ಅವ ಕಾಶಿನಾಥ್ ಗೊತ್ತನಾ ನಿಂಗ
ಹ್ಮಂ ಗೊತ್ತಮ ಕಾಶಿನಾಥ್
ಹ್ಮ್ ನಾವು ಗುದಿನಕ್ಕಯ ಕೈ ಹಾಕ್ತೀನ ನೋಡು
ಎಲ್ಲಪ್ಪ ಹಾ
ಹುದ್ದನ್ಯಾಗ್ ಕೈ ಹಾಕತೀರ್ಲ ಹಾವ ಆ ಹಾವಿನ ಮನಿ ಅಂದ್ರ ಹಾಂವ ಹೋಗ್ ಬರ್ಬೇಕಥದ
ಹಾ ಹಾ ಯಾರ್ ಗುದ್ದದೋಳ್ಗ ಹು ಹಾವಿನ ಗುದ್ದ ಇತ್ತ ಅಂದಂಗ ಆತು.
ಹ್ಮ್
ಅದು ಅಲ್ ಬಿಡು ಅದೇನೀಲ್ಲಾ ಮತ್ತ ಸಮಯಾಂತ್ರ ಯಾಟ್ಟದ ನೋಡು
ಸಮಯ ಹತ್ತುವರಿ ಆಗೇತಿ ಇನ್ನ ಮಕ್ಕೋಬೇಕ ಇನ್ನಾ ಮ ಕೊಂಡಿವಿ
ಕರೆ ಕರೆ ಮಾತ್ರಮ್ಮ ಇದು ಸ್ವಲ್ಪ ಏನ ರಾತ್ರಿ ಆಗೇದ ಕಂಡಾಪಟ್ಟಿ ನಿದ್ದಿ ಬಂದ ಅಂದಂಗೈತಿ ನಿಮಗ
ಫುಲ್ ಸುಸ್ತ ಆಗೇದ ಇವತ್ತಾ ಅಲ್ಲಿ ಕೆಲಸೊಚ್ ಮಾಡಕ್ ಹೋಗಿದ್ಯು. ನಾಯಿ ನಾಯಿ ನಂಬರ್ ಇರೊದ ಹಾ ಕಾರ್ಯಕ್ರಮ
ಹಾ ಹಾ.
ಹ್ಮ್
ನಾಳಿಗ ಪರೀಕ್ಷೆ ವನು
ನಾಳಿಗ ಪರೀಕ್ಷೆ ಇಲ್ಲ.
ಮತ್ತ ಒಬ್ಬ್ರ ಐತಿ ಅಂತರ ಒಬ್ರ ಇಲ್ಲ ಅಂತರ ಒಬ್ರ ಓದ್ಲ
ಹುಡ್ಗರು ಓದ್ತಾರ ಒಮ್ಗೆ ಪರೀಕ್ಷೆ ಇಲ್ಲ ಪರೀಕ್ಷೆ ಹದಿನೆಂಟ್ಕ ಇಪ್ಪತ್ತಕ್ಕ ಅದಾವ್
ಅ ಸ್ವಲ್ಪ ಕೆಲ್ಸ ಅದ್ ಆಮೇಲ್ ಹಚ್ಚತೀನಿ ನೋಡ್ರಿ ಆರಾಮ ಅದಿರಿಲ್ರಿ
ಆಯ್ತ ತಗೋ ಅಂದ್ರ ಆಮೇಲೆ ಹಚ್ಚ ಹಂಗರ್ ಯಾವಾಗ ಕುಲ್ಲಾ ಇರ ಅವಾಗ್ ಹಚ್ಚು.
ಆಯ್ತ ಆಯ್ತ್ರಿ ಕುಲ್ಲಾ ಸ್ವಲ್ಪ ಪ್ರಿ ಹ ನ್ಸ ಸಡವ ಇದ್ದಾಗ ಹಸ್ತನ್ ತಗೋರಿ.
ಹ್ಮ್ ಆಮೇಲ ಹಚ್ಚ.